ಶುಭೋದಯಾ
ಹಾ ಶುಭೋದಯ ನಮಸ್ಕಾರ
ಹಾ ನಮಸ್ಕಾರ ಏನ್ ಮಾಡ್ತಿದ್ದೀರಾ
ನಾನು ಇದೀನಿ ಮನೆಯಲ್ಲಿ ದೂರದರ್ಶನ ನೋಡ್ತಾ ಇದ್ದೀನಿ
ಹೌದಾ ತಿಂಡಿ ಆಯ್ತಾ ನೀಗ
ಹ್ಮ್ ಆಯ್ತು ನಿಮ್ದಾಯ್ತಾ
ಆಯ್ತು ಏನ್ ಮಾಡ್ತ ಏನ್ ತಿಂಡಿ ತಿಂದ್ರಿ ನೀವು ಇವತ್ತು
ನಾನು ಮನೆಯಲ್ಲಿ ದೋಸೆ ಮತ್ತೆ ಚಟ್ನಿ ಏ ಮಾಡಿದ್ದಾರೆ ತಿಂತ ಇದೇ
ಸರಿ ಸರಿ ದೋಸೆಲ್ಲ ನಿಮ್ ಅಷ್ಟು ಇಷ್ಟ ನಾ
ಹ ದೋಸೆ ಇಲ್ಲ ದೋಸೆ ಇಷ್ಟ ಇಲ್ಲ ಬಟ್ ಮನೇಲಿ ಅದೇ ಮಾಡಿರೋದು ತಾನೆ ಸೊ ಅದೇ ತಿನ್ಬೇಕು ಇಲ್ಲ ಅಂದ್ರೆ ಇಲ್ಲ ಇನ್ನು ಆಕೆ ಮನೇಲಿ ಊಟ ಇಲ್ಲ ಅದೇ ತಿನ್ಬೇಕು
ಹ್ಮ ಸರಿ ಏನ್ ಸಮಾಚಾರ
ಹೇಳ್ಬೇಕು ನೀವೇ
ಹೇಳಿದೆ ನೀವ ಹೇಳ್ದ ಹೇಳ್ತೀನಿ ನಡಿ
ನಿಮ್ಗೆ ದೋಸೆ ಅಂದ್ರೆ ಇಷ್ಟಣ್ಣಾ
ನಂಗೆ ತುಂಬಾ ಇಷ್ಟಾ
ಹೌದಾ
ಹೌದು ಯಾಕೆ ಇಷ್ಟ ಇಲ್ಲ ನಿಮ್ಗೆ
ಹ್ಮ್ ಹಾ ಮಾತಾಡಿ ಹೇಳ್ಬೇಕು ನೀವೇ
ಏನಿದೆ ಮತ್ತೆ ನೇನಾದ್ರೂ ವಿಶೇಷತೆ ನಿಮ್ಮ ಕಡೆ ಏನಾದ್ರು ಹೇಳುದು ಹೇಳಿ
ನೀವೇ ಹೇಳಿ ವಿಶೇಷ ನಿಮ ಕಡೆ ಎಲ್ಲಾ ಆಹ ಪ್ರಕೃತಿ ಹೆಂಗಿದೆ ಇವಾಗ
ಬಿಸಿಲು ಜಾಸ್ತಿನ ಬರ್ತಾ ಇಲ್ಲ ಆ ಕಡೆ ನಿಧಾನ ಬರ್ತಾ ಇಲ್ಲ ಒಂದೇ ಸುಮ್ಮನೆ ಬರ್ತಾ ಇದೆ
ಜೋರಾಗಿ ಬರ್ತಿದಯಾ
ಹೌದು
ಹ್ಮ್ ನಿಮ್ ಕಡೆ ಯಾವಾಗ ಜೋರಾಗ ಬರುತ್ತಾ ಎಲ್ಲಾ
ಹೌದು
ಹ್ಮ ಹ್ಮ್ ಹಾಗಾದ್ರೆ ನೀವು ಎಲ್ಲಾ ಜೋಯ ಮನುಷ್ಯರುಗಳು
ಇಲ್ಲ ಅನ ಆಸೆಕಿದ್ದ ನಾನೆ
ನಾನೇ ನಿಧನ.
ಹೌದಾ
ಹ್ಮ್
ಮತ್ತೆ ಇನೇನು ನೀನು ನೀವು ಬೇಸಿಗೆ ಸ ಬೇಸಿಗೆ ಕಾಲದಲ್ಲಿ ಏನೇಮೇನ್ ಮಾಡಿದ್ರಿ.
ಯಾವಾಗ ಬೇಸಿಕ ಕಾಲದಲ್ಲ.
ಹಾ
ಹೌದು.
ನಾವು ಬೇಸಿಗೆ ಕಾಲೆಯಲ್ಲಿ ಮನೆಯಲ್ಲಿ ಇರ್ತೀವಿ. ನಮ್ದು ಮಾವಿನ ತೋಟ ಇದೆ. ಮಾವಿನ ತೋಟಕ್ಕೇ ಹೋಗಿ ಮಾವಿನ ಹಣ್ಣು ಕಿತ್ಕೊಂಡು ಬರ್ತೀವಿ ಮನೆಗೆ. ಮತ್ತೆ ನೇರಳೆ ಹಣ್ಣು ಇದೆ ನೇರಳೆ ಹಣ್ಣು ಕಿತ್ಕೊಂಡು ಕಿತ್ಕೊಂಡ್ ಬಂದು ಮನೆಯಲ್ಲಿ ಚಿಕ್ಕ ಮಕ್ಳು ಎಲ್ಲಾರೂ ಕುೂತ್ಕೊಂಡು ನಾವು ಅಪ್ಪಾ. ಅಮ್ಮ ನಾನು ಎಲ್ಲಾರೂ ಮನೇಲಿ ಕೂತ್ಕೊಂಡು ನನ್ನ ಬಂದು ಮಿತ್ರರು ಜೊತೆ. ಮತ್ತೆ ನನ್ನ ಕುಟುಂಬ ದವರ ಜೊತೆ ನಾವೆಲ್ಲ ಕುೂತ್ಕೊಂಡು ಆಡುತ್ತ ನಲಿಯುತ್ತಾ. ತಿನ್ಕೊಂಡು ಚೆನ್ನಾಗಿರ್ತಿವಿ.
ಹಿಂಗು ಹಿಂಗು ತುಂಬಾ ಸಂತೋಷಪಡ್ದಿದ್ದೀರಾ ಅಂತ ಆಯ್ತು.
ಹೌದು ತುಂಬಾ ಸಂತೋಷವಾಗಿದ್ದೀನಿ ನಾನು.
ಸರಿ ಸರಿ ಮತ್ತೆ ಇನ್ನೇನ್ ಸಮಾಚಾರ.
ಹೇಳ್ಬೇಕು ನೀವೇ.
ಏನಿದೆ ನೀವ್ ಹೇಳಿ ನಾ ಕೇಳ್ತವಿ ನೋಡಿ.
ನಮ್ದು ಏನು ಇಲ್ಲ ನೀವು ಹೇಳಿದರೆ ನಾನು ಕೇಳುತ್ತೇನೆ.
ನೀವು ಬೇಸಿಗೆ ಕಾಲದಲ್ಲಿ ನೀಮ್ಮ ಅಜ್ಜಿ ಮನೆಗೆಲ್ಲಾ ಹೋಗಿಲ್ವಾ.
ನಾನು ನಮ್ಮ ಅಜ್ಜಿ ಮನೆಗೆ ಹೋಗುತ್ತೇನೆ ಎಲ್ಲಾ ಮನೆಗೂ ಹೋಗುತ್ತೇನೆ ನಾನು ಬಿಟ್ರೆ ಎಲ್ಲಾ ಮನೆಗೂ ಹೋಗ್ತೀನಿ ಬಟ್. ನಮ್ಮನೇಲಿ ನಮ್ಮ ಅಜ್ಜಿ ಊರಿಗೆ ಮಾತ್ರ ಕಳಿಸ್ತಾರೆ
ಮತ್ತೆ ನೀವು ಸ್ವಲ್ಪ ಸ್ವಲ್ಪ ಆಂಗ್ಲೆ ಭಾಷೆ ಮಾತಾಡ್ತಿದೀರಾ ಅದನ್ನ ಸ್ವಲ್ಪ ನಿದನ ಮಾಡ್ರಿ.
ಹ ಹೌದಾ
ಹ್ಮ ಹಾ ಮತ್ತೆ ಸಮಾಚಾರ. ಏನಿದೆ ನೀವ್ ಹೇಳಿಲ್ರಿ ಕೇಳ್ತೀವಿ. ಮತ್ತೆ ಎಂತದ್ದು ನಿಮ್ಮ ಕಡೆ ಏನು ಊಟದ ವಿಶೇಷತೆ ಹೇಳ್ತೀರಾ.
ನಮ್ಮ ಕಡೆ ಊಟದ ವಿಶೇಷತೆ ರಾಗಿ ಮುದ್ದೆ ಮಾಡ್ತೀವಿ.
ಹಾ
ಮತ್ತೆ ಅನ್ನ ಮಾಡ್ತೀವಿ.
ರಾಗಿ ಮುದ್ದೆ ಹೆಂಗ್ ಮಾಡ್ತೀರಾ.
ರಾಗಿ ಮುದ್ದೆ ನಿಮ್ದ್ ಹಳ್ಳಿನಾ.
ಹಾ ಹಳ್ಳಿ ಅಲ್ಲ ನಮ್ದು ಪಟ್ಟಣ.
ಪಟ್ಟಣ ನಿಮ್ ಕಡೆ ತಿನ್ನೋದಿಲ್ವಾ ಪಟ್ಟಣದಲ್ಲಿ ರಾಗಿ ಮುದ್ದೆಗಳು
ಇಲ್ಲ
ಹೌದಾ ಮತ್ತೆ ತಿಳ್ಕೊಂಡ ನೀನ್ ಏನ್ ಮಾಡ್ತಿ. ತೀರ ಬಿಡಿ ಯಾಕೆ ತಿಳ್ಕೊಂತೀರಾ ಸುಮ್ನೆ.
ಅಂದ್ರೆ ನಾವವು ಒಂದ್ಸಲ ಮಾಡ ಮಾಡಿವ ಮಾಡುವಾ ಅಂತ.
ಮಾಡುವನಾ ಮಾಡುವ ಅನ್ಬಾರ್ದು ಮಾಡುತ್ತೇವೆ ಅನ್ಬೇಕು.
ಹ್ಮ್ ಸರಿ ಹೇಳಿ.
ನಾವು ರಾಗಿ ಇರುತ್ತೆ ಅಲ್ವಾ.
ಹಾಂ
ಅದರೂ ಹೋಗಿ
ಹ್ಮ
ಹ್ಮ್ ಏನೋ ಮಾಡ್ಕೊಂಡ್ ಬರ್ತೀವಿ.
ಹಾ
ಮತ್ತೆ ಆವಾಗ. ಬಿಸಿನೀರ ಬಿಸಿನೀರಿಟ್ಟು. ರಾಗಿ ರಾಗಿ ಹಿಟ್ಟಿರುತ್ತೆ ಅಲ್ವಾ.
ಹಾ
ಆ ಹಿಟ್ಟು ಬಿಸಿನೀರ್ಗೆ ಹಾಕಿ. ಮತ್ತೆ ಸ್ವಲ್ಪ್ ಬಾದ್ಮೇಲೆ ಅಕ್ಕಿನ ಹಾಕಿ ನಾವು ರಾಗಿ ಮುದ್ದೆ ಮಾಡ್ತೀವಿ.
ಸರಿ.
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ?
ಹೇಳಬೇಕು ನೀವೆ, ನಿಮ್ಮ ಪಟ್ಟಣದಲ್ಲಿ ಎಲ್ಲಾ ಚೆನ್ನಾಗಿ ಉಂಟಾ ಎಲ್ಲಾ ಕಡೆನೂ.
ನಮ್ಮ ಪಟ್ಟಣದ ಕಡೆ ಹೌದು ಎಲ್ಲಾ ಚೆನ್ನಾಗಿ ಉಂಟು.
ಎಷ್ಟೇ ಆದ್ರೂ ಕೂಡ ನಮ್ಮ ಹಳ್ಳಿ ಜೀವನ ತುಂಬಾ ಸಂತೋಷವಾಗಿರುತ್ತೆ.
ಹೌದ್ ಹೌದು.
ಹೌದೌದು ನೀವು ಪಟ್ಟಣದಲ್ಲಿ ಅಂದ್ರೆ ಏನ್ ಬೇಕಾದ್ರೂ ನೀವು ದುಡ್ಡು ಕೊಟ್ಟು ತಗೋಬೇಕು, ನಾವು ಆದರೆ ನಮ್ಮ. ಕಡೆ ಎಲ್ಲಾ ನಮ್ಗೆ ಸಿಗುತ್ತದೆ.
ಹಂಗಾರೆ ನಾವು ನಿಮ್ಮ ಹಳ್ಳಿಗಳ ಕಡೆ ಯಾವತ್ತಾದ್ರೂ ಬರಬಹುದಾ?
ಹಾ ಬನ್ನಿ.
ಹ್ಮ ಸರಿ ತುಂಬಾ ಧನ್ಯವಾದಗಳು. ಬರ್ತೀವಿ ಮತ್ತೆ ಇನ್ನೇನ್ ಸಮಾಚಾರ? ಏನಿದೆ ನೋಡಿ ಹೇಳ್ರಿ ನೀವ್ ಕೇಳ್ತಿನಿ.
ಬನ್ನಿ ಯಾವತ್ತಾದ್ರೂ ನಮ್ಮನಿ ನಮ್ಮ್ ಹಳ್ಳಿಗಳ ಸೈಡು ಅವಾಗ್ ನಮ್ಮಳ್ಳಿಯಲ್ಲಿ ಏನೇನ ಇರುತ್ತ ಎಲ್ಲ ನೋಡಿ. ಕೊಂಡು ಸಂತೋಷವಾಗಿ ಇದ್ದು ಹೋಗಿ.
ಸರಿ ಸರಿ ಸರಿ ಮತ್ತೆ ಇನ್ನೇನಾದೂ ವಿಶೇಷತೆ?
ಹೇಳಬೇಕು ನೀವೇ.
ಅಂದ್ರೆ ಇತ್ತೀಚಿಗೆ ತುಂಬಾ ಬಿಸ್ಲು ಬರ್ತ ತ ಇದೆ ಎಲ್ಲಾ ಮರಗಳೆಲ್ಲಾ ಕಟಾವ್ ಮಾಡ್ತಾ ಇದ್ದಾರೆ.
ಹೌದು
ಬಿಸ್ಲು ಜಾಸ್ತಿ ಆಗ್ತಿದೆ ಇದಕ್ಕೆ ನಿಮ್ಮ್ ಅಭಿಪ್ರಾಯ ಏನೇಳ್ರ್ತೀರಾ?
ತುಂಬಾ ಬಿಸ್ಲ ಇದೆ ಮತ್ತೆ ನಮ್ಮ ಕಡೆ ಅರಣ್ಯನು ಸ್ವಲ್ಪ ಸ್ವಲ್ಪ್ ಪ ಇವಾಗ ಕಡಿಮೆ ಆಗುತಾ ಇದೆ ಜನ ಜನರು ಇರ್ತಾರೆ ಅಲ್ವಾ ಎಲ್ಲಾರ್ ರೂ ಸೌದೆಗೋಸ್ಕರ್ ಅರಣ್ಯವನ್ನು ನಾಶ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಕಡೆ ಆತುಪಾ. ಈ ನಡುವೆ ಇತ್ತೀಚೆಗೆ ಅರಣ್ಯ ಎಲ್ಲ ಕಡಿಮೆ ಆಗ್ತಿದೆ ಹ್ಮ್.
ನೀವು ನೀವ್ ಹೇಳ್ಬೇಕಲ್ವಾ ಮರಗಳನ್ನ ಕಟಾವ್ ಮಾಡ್ಬೇಡಿ ಅಂತ.
ನಾನು ಹೇಳಿದೆ ನಮ್ಮ ಕಡೆ ಸುಬ್ಬಾರೆಡ್ಡಿ ಅನ್ನೋರು ಇ ಒಬ್ಬರ ಇದಾರೇ ಅವರು ಕೇಳಲ್ಲ ನನ್ನ ಮಾತು.
ಸರಿ ಸರಿ ಯಾರೋ ಅಂತೂರು ಇರ್ತಾರೆ ಬಿಡಿ.
ಹೌದ?
ಮತ್ತೆ ಇನ್ ಇತ್ತೀಚೆಗೆ ಯಾವವುದಾದ್ರೂ ಸ್ಥಳಗಳಗೆ ಭೇಟಿ ನೀಡಿದ್ರೆ ನೀವು?
ಹಾ ಹೋಗಿದ್ದೆ.
ಎಲ್ಲಿ ಹೋಗಿದ್ದೀ?
ಎಲ್ಲೆಲ್ಲೋ ಹೋಗಿದ್ದೆ ಅಂದ್ರೆ ಧರ್ಮಸ್ಥಳ
ಹೂ
ಕುಕ್ಕೆ ಸುಬ್ರಹಮಣ್ಯ.
ಹಾ
ಮತ್ತೆ ಇದು ತಿರುವನಂತಪುರು.
ಹಾ
ಎಲ್ಲಾ ಕಡೆನೂ ಹೋಗಿದ್ದೆ.
ಹೆಂಗ ಅನ್ಸತೂ ನಿಮ್ಮ ಮನಸ್ಸಿಗೆ ಅಲ್ಲಿ.
ತುಂಬಾ ಚೆನ್ನಾಗಿ ಅಂತ ಅನಿಸ್ತು ಆ ಸೌ ಸೌಂದರ್ಯ ಸೌಭಾಗ್ಯ ನೋಡಕ್ಕೆ ನನ್ನ ಎರಡು ಕಣ್ಣುಗಳು ಸಾಲಲಿಲ್ಲ.
ಹೌದಾ?
ಹೌದು?
ಸರ್ ನಾವು ಯಾವತ್ತಾದ್ರೂ ಹೋಗೋಣ ಆ ಕಡೆ ಅಂತ ಎಂದಿವಿ ನೀವು ಸ್ವಲ್ಪ
ಬರೋಣ ಬನ್ನಿ ಹೋಗಿಬಿಟ್ಟು ಬರೋಣ.
ಹೂ ಸರಿ.
ಹೂ
ಮತ್ತೆ ಇನ್ ಎಂತ ಸಮಾಚಾರ?
ಹಾ ಹೇಳಬೇಕು ನೀವೇ?
ನಮ್ಮದಂತೂ ಏ ನಾವು ತಿರುಪತಿಗೆ ಹೋಗಿದ್ದೀವಿ.
ಹ ಹೌದಾ?
ಹೌದು?
ಹೆಂಗಿತ್ತು ಅಲ್ಲಿ ವಾತಾವರಣ ದೇವರ ದರ್ಶನ ಎಲ್ಲಾ ಹೆಂಗಿತ್ತು ಹೆಂಗ್ ನಡೆಯತು ನಿಮ್ಗೆ.
ಚೆನ್ನಾಗಿ ನಡೆಯ
ಸಂತೋಷವಾಯ್ತಾ?
ಹೌದು ತುಂಬಾ?
ಹ ಹಾ
ಹ
ಇನ್ನೇನು ಸಮಾಚಾರಗಳು?
ಇನ್ ಏನು ಹಿಲ್ಲ ನೀ ಹೇಳ್ದ್ರೆ ನಾವು ಕೇಳ್ತೀವಿ.
ನಮ್ದು ಏನು ಇಲ್ಲ ನೀವು ಹೇಳಿದರೆ ನಾನು ಕೇಳುತ್ತೇನೆ.
ಹಂಗೆ?
ಹಾ
ಸರಿ ಸರಿ ಮತ್ತೆ ಹಂದ ಹಾಗೆ ನೀವ್ ಏನು? ಅಂದ್ರೆ ನಿಮ್ಮಲ್ಲಿ ಏನು ವಿಷ್ಣು ನಿಮಗ ತುಂಬಾ ಇಷ್ಟವಾದ ಆಹಾರ ಯಾವ್ದು ತಿಳ್ಕೋಬೋದ ನಾವು?
ಆಹಾರ ನಾ? ನನಗೆ ಎಲ್ಲಾ ಆಹಾರ ಇಷ್ಟಾನೆ ನಾನ ಎಲ್ಲಾ ತಿಂತೀನಿ ಹಾ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ.
ಹಾ ಸಿಹಿ ಒಳ್ಳಿದೆ ಅಲ್ವಾ?
ಹಾ ಸಿಹಿ ಉಳ್ಳ
ಹ್ಮ್ ಸರಿ ಸರಿ
ಮತ್ತೆ ಹೋಳಿಗೆಯಲ್ಲಿ ಸಿಹಿ ಹೋಳಿಗೆನ ಅಲ್ವ ಇರೋದು
ಹೌದಾ ನಮ್ಮ ಕಡೆ ಕಾರದ ಹೋಳಗಿನೇ ಮಾಡ್ತಾರೆ
ಹೌದಾ ನಾನು ಸಿಹಿ ಹೋಳಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ
ಹಂಗ್ ಮಾಡ್ತರ ಸಿಹಿ ಹೋಳಿಗೆನ ಸಿಹ ಹೋಳಗೇನ್ ಹೆಂಗ ಮಾಡ್ತೀರಾ ಅಂದ್ವಿ
ಅದು ನನ್ಗೆ ಗೊತ್ತಿಲ್ಲ ನಮ್ಮ ಮನೇಲಿ ಮಾಡಿದ್ರೆ ನಾನ್ ತಿಂತೇನಿ ಅಷ್ಟೆ
ಸರಿ ಸರಿ ನೀವು ತಿಳ್ಕೋಬೇಕಲ್ವಾ
ನಾ ತಿಳ್ಕೊಂತೀನಿ ನೀವು ಕಾರದ ಹೊಳಿಗೆ ಹೆಂಗ್ ಮಾಡ್ತೀರಾ
ನಾವ ಕಾರದ ಹೋಳಗೆ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಕುಯ್ಕೊಂಡು ಅದಕ್ಕೆ ಸ್ವಲ್ಪ ಪ್ಪ ಮೈದಾ ಹಿಟ್ಟನ ಹಾಕಿ ಅದಕ್ಕೆ ನೀರಿನ ಹಾಕಿ
ಹ್ಮ್ ಹ್ಮ್ ಹೇಳಿ ಹ ಹಾ ಹೇಳಿ ಹೇಳಿ ಕೇಳ್ತೇನೆ
ಇವಾಗ ಮೈದಾ ಹುಂಡೆ ಮಾಡ್ಕೊಂಡಿರ್ತೀವಲ್ಲಾ ಅದನ್ನ ನಾವು ಚಿಕ್ಕ ಚಿಕ್ಕ ಚಿಕ್ಕ ಉಂಡೆಗಳಲ್ಲಿ ಸಪಲ್ಯನನ ಹಾಕಿ
ಚಿಕ್ಕ ಚಿಕ್ಕ ಉಂಡೆಗಲ್ಲಿ ಹ ಹ ದೊಡ್ಡ ದೊಡ್ಡ ಉಂಡೆಗೆಲ್ಲ ದಾತಲ್ವಾ ದೊಡ್ಡ ದೊಡ್ಡ ಉಂಡಿ ಕೆಲ್ಲ ಆಗಲ್ವಾ ಅಂದೆ
ಇಲ್ಲ ಇಲ್ಲ
ಹಾ ಹ
ಹ ಮತ್ತೆ ಅದ್ ನೆತ್ಕೊಂಡ ಹೋಗಿ ನಾವ್ ಹೆಂಚಿನ ಮೇಲೆ ಎಣ್ಣೆ ಎಲ್ಲ ಹಾಕಿದ್ರೆ ಅದು ನಮಗೆ ಕಾರದ ಹೊಳಿಗೆ ಆಗುತ್ತೆ
ಹೌದಾ
ಹೌದು
ನಿಮ್ಮ ಕಡೆ ಚಿಕ್ಕ ಚಿಕ್ಕದು ಮಾತ್ರ ಇರುದ ದೊಡ್ಡ ದೊಡ್ಡದು ಇರೋದಿಲ್ವಾ
ಇಲ್ಲಾ
ಹಾ ಹಾ
ಹ್ಮ್
ಮತ್ತೆ ಇನ್ನೇನು ಸಮಾಚಾರಗಳು
ನಿನು ಇನ್ನು ನೀವ್ ಹೇಳ್ಬೇಕ್ ನೋಡಿ
ನಿಮ್ಮ ಊರಿನಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ
ನಮ್ಮ್ಊರನಲ್ಲಿ ಏನಿಲ್ಲಾ
ಹ್ಮ ಹಾ
ನಿಮ್ಗೆ ಎದ್ರೂ ಹೇಳಿ ನಾವು ಬಗೆಹರಿಸೋಣ
ಬಗೆ ಹರಿಸ್ತರಾ ನೀವು
ಹೌದು
ಹಾ ಹಾ ನಮ್ಮ ಊರಿನಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ
ಹ್ಮ
ಮತ್ತೆ ದಾರಿ ಸಮಸ್ಯೆ ಇದೆ
ಹೂ
ಅದು ಐದು ವರ್ಷಗಳ ನಂತರ ಹಾಕಿರೋ ದಾರಿ
ಹ್ಮ್.
ಈವಾಗ ಅದು ಚೆನ್ನಾಗಿಲ್ಲ.
ಸರಿ ಸರಿ ನಿಮೊಂದಿಗೆ ಮಾತಾಡದಿಕ್ಕೆ ನಂಗೆ ತುಂಬಾ ಸಂತೋಷನೇ ಆಯ್ತು.
ಹಾಂ.
ತ್ತೇ ಸಿಗೋಣ ಧನ್ಯವಾದಗಳು ಶುಭ ಮಧ್ಯಾಹ್ನ.
ಹಾಂ ಧನ್ಯವಾದ.